ಹಲೋ ಅಣ್ಣ ನಮಸ್ತೆ
ಹಾ ನಮಸ್ತೆ ಮತ್ತೆ ತಂಗಿ
ಆರಾಮದ್ಣ
ಹಾ ತಂಗಿ ನೀವು ಆರಾಮ ಇದಿದ್ರಾ
ಟ್ಟಾಣ
ಊಟ ಹ ಆಗ್ಯದಮ್ಮ ನಿಮ್ದ
ನಮ್ದು ಮಾಡ್ಬೇಕಣ್ಣ ಇನ್ನು
ಹೌದು ನಮ್ದು ಆಯ್ತಮ್ಮ ನಮ್ದ್ ಕ್ಲಾಸ್ ಇತ್ತಲ್ಲ ಅವಾಗೆ ಜ ಮಾಡ್ಬಿಟ್ಟು ನಾವು
ಹೌದಾಣ
ಹ್ಮ್ ಎರಡು ಗಂಟ ಕ್ಲಾಸ್ ಸ್ಟಾರ್ಟ್ಗುತ್ತೆ ಹ
ಹಾ ಅಣ್ಣಾ
ಹ್ಮ್ ಕ್ಲಾಸಿಗೆ ಹೋಗ್ಬೇಕು ಅರ್ಜೆಂಟ್ ಅದ್ರೀ ತಂಗ್ಯರ್ ಮ ತಂಗ್ಯರ್ ಪೋನ್ ಹಚ್ಚೀ ತಂಗಿರ್ ನಮ ತಂಗ್ಯಾರ ಹೇಳರಿ ಆಮೇಲೆ ಗಟ್ಟೆತ ತರು ಹಲೋ
ಹಣ
ಮ್ಮ ನಿಮ್ದ ಕಾಲೇಜು
ನಮ್ದು ಕಾಲೇಜ್ ಮುಗ್ದೇತಣ.
ಹೌದು. ಏನ್ ಮಾಡಿದ್ರಿ. ಹ್ಮ್.
ಅಂದು ಬಿಕೊಮ್ಮ್ ಆಗಿತಣ್ಣ ನಿಮ್ದು ಇವಾಗ.
ನಮ್ದು ಇವಾಗ ಪ್ರೆಸೆಂಟ್ ನಡೆದಿದೆ ರ್ಡ್ ಇರ್ ಸೆಕೆಂಡ್ ಇಯರ್ ಬಿ ಎಸ್ ಸಿ ಅಗ್ರಿ.
ಯಾ. ಬಿ ಎಸ್ ಅಗ್ರಿಕಲ್ಚರ್.
ಹಾ ಯಾವರಮ್ಮ ನಿಮ್ದು.
ನಮ್ದು ಹುಬ್ಬಳಿ ಅಣ್ಣ.
ಹುಬ್ಳಿ. ಹುಬ್ಬಳಿನಲ್ಲೇ ಮುಗ್ದಿದೆ ನಿಮದುು ಪಿಯೂಸಿ,.
ಹ್ಮ್ ಹಣ್ಣ ನಮ್ದು ಹುಬ್ಬಳಿಯ ಹುಬ್ಬಳಿಲ್ಲೇ ಮುಗ್ದಿದೆ ಅಣ್ಣ. ಪಿ ಯು ಶಿ.
ಹ್ಮ್
ಹ್ಮ ಮತ್ತೆ ಹೇಗ್ ನಡೀತಾ ತಣ ಸ್ಟಡಿ ಎಲ್ಲ.
ಇಷ್ಟತದ ಅಮ್ಮ ಅಂಗೇ. ಕ್ಲ ಒಂದ್ ಲೆಕ್ಕಕ್ ನಡತಾವಮ್ಮ ಹಂಗೇನಿಲ್ಲಾ ಸರ್ಗಳು ತಗೋತಾರ ಅಮ್ಮಂಗ ತಗೊಲ್ಲ. ಇಲ್ಲಿ ಗೌರ್ಮೆಂಟ್ ಲೆಕ್ಚರರ್ ಎಲ್ಲ ಹ ಸ್ಟ್ರಿಕ್ಟ್ ಒಂದ್ಸಲ ಕಣ್ಣಕಿ ಕು ಅಂದ್ರ ಇಂಟರ್ನಲ್ ಮಾರ್ಕ್ಸ್ ಕೊಡಲ್ಲ.
ಓ ಹೌದಾ ನಮ್ಗೂ ಹಾಗೆ ಮಾಡ್ತಿದ್ರು ನಮಗೂ ಸ್ಟ್ರಿಕ್ಟ್ ಆಗೆ ಹೇಳ್ತಿದ್ರು ಇಂಟರ್ನಲ್ ಮಾರ್ಸ್ ಕೊಡ.
ಎರ್ಡ್ ಗಂಟೆಕ ಅದ ಇನ್ನಾ.
ಹಲೋ ನಮ್ಗೂ ಹಾಗೆ ಮಾಡ್ತ ತಿದ್ರಣ ಸ್ಟಿಟ್ ಆಗಿ ಇರ್ತ ದ್ರು ಕ್ಲಾಸ್ ಎಲ್ಲಾನು ಮತ್ತೆ ಇ ನಮ್ದು ಗೌರ್ಮೆಂಟ್ ಅಲ್ಲನ ಪ್ರೈವೇಟ್.
ರಾಡದಲ್ಲಿ ಆಲ್ಮೋರ ಆಗ ಮಾಡ್ಲಾ.
ಹ್ಮ. ಮಾಡ್ತಾರಣ್ಣ ನಮ್ ಕಡೆ ಎಲ್ಲಾ ಅ ಸ್ಟ್ರಿಕ್ಟ್ ಇತ್ತು ಕಾಲೇಜು. ಇವಾಗ ಹೆಂಗಿತ್ತು ಗೊತ್ತಿಲ್ಲ ಬಟ್ ನಾವ ಇದ್ದಾಗೆಲ್ಲ ಲೆಚರ್ಸು ಅ. ಸ್ಟಿಕ್ಟ್ ಬಾಳ್ ಮಾಡ್ತಿದ್ರು. ಒಂದ್ ಎಕ್ಸಾಮ್ ಬರಬೇಕಂದ್ರುನು ಒಂದ್ ಒಂದೊಂದ್ ಬೆಂಚ್. ಬೆಂಚೆಗ್ ಒಬ್ಬರನ್ನೇ ಕುಂದಸ್ತಿದ್ರು.
ಹಾ ಹೌದಮ್ಮ ನಮ್ದ ಇದು ನಾನು ಮೊದಲು ನಾರ್ಮಲ್ ಬೇಸ್ ಮಾಡಿ ಿದ್ದೆ
ಹಣ
ಆಮೇಲೆ ಮನಲಿ ಅಬ್ಯಸ ಅಗ್ರಿ ಮಾಡಂತಂತಂದ್ರು ಮ ಸಿ ಇ ಟಿ ಬರ್ದೆ ಬರ್ದು
ಹ
ಸಿಕ್ಕಿದೆ ನಮಗು ಪ್ರಾಕ್ಟಿಕಲ್ ಬರ್ದೆ ಸಿಗ್ಲಿಲ್ಲ ಸೀಟು
ಹೌ
ತೇರಿ ನಿಮ್ಮ
ನಿಮ್ದ ಯಾವರಣ್ಣ
ನಂದಿಲ್ಲಿ ಗುಲ್ಬರ್ಗಮ್ಮ
ಹಲೋ
ಗುಲ್ಬರ್ಗ
ಹಾ ಗುಲ್ಬರ್ಗಾವಳ್ಳಿ ಚ ಅವ್ರಗೆ ಕೇಳಿದ್ದೀರಾ ಜೋರ್ಗ
ಯಾವ ಜೋರ್ ಚೂರ್ಗೆ ಇಲ್ಲ ಅಣ್ಣ ಗಲ್ಪ ಬರ್ಗ ಗೊತ್ತು ಬಟ್ ಅಲ್ಲಿ ಗೊತ್ತಿಲ್ಲ
ಜಾವು ಗ ಶಾಪುರು
ಹಾಣಾ
ನಮ್ದ ಇವಾಗ ಕಾಲೇಜ್ ಇರೋದು ಭೀಮ ರೈನ್ ಗುಡಿ ಶಾಪುರ್ ಬಲಿ ಯಾದಗಿರಿ ಡಿಸ್ಟ್ರಿಕ್ ಇದು ಕಾಲೇಜ್ ಹ್ಮ್
ಹ್ಮ್ ಹ್ಮ್ ದೂರ ಆಯ್ತಣ್ಣ ನಿಮ್ಗೆ ಹೋಗ್ ಬರೋಕೆ
ಏ ಇಲ್ಲಮ್ಮ ನಮ್ಮ್ ಊರ್ ನಿಂತ ಒಂದ್ ಟ್ವೆಂಟಿ ಫೈವ್ ಕಿಲೋಮೀಟರ್ ಆಗುತ್ತಾ ಕಾಲೇಜ್ಗೆ
ಓ ಸಮೀಪ್ ಒನ್ ಒನ್ ಅವರ್ ಆಗತ್ತೆ ಹಂಗಂದ್ರೆ
ಒನ್ ಅವರ್ ಏನ್ ಆಗಲ್ಲಮ್ಮ ನ ಬಸ್ ಇತ್ತಂದ್ರ ಸ್ವಲ್ ಲೇಟ್ ಆಗುತ್ತಾ ಎಕ್ಸ್ಪ್ರೆಸ್ ಇತ್ತ ಅಂದ್ರೆ ಒಂದ್ ಅರ್ಧರ್ ಅರ್ಧ ಪಸ್
ಹ್ಮ್ ಹ್ಮ್ ಹೌದಣ್ಣ ಮತ್ತೆ ಏನುಣ ಡ್ರಾಬ್ ಏನಾರ ಮಾಡ್ಬೇಕಂತಿದ್ದೀರಾ ನೆಕ್ಸ್ಟ್ ಟನ್ ಮಾಡ
ಜಾಬು ನೋಡಮ್ಮಮ್ಮನಾ ಇದು ಡಿಗ್ರಿ ಮುಗಿಬೇಕಲ್ಲ ನಾ ಡಿಗ್ರಿ ಮುಗುದ್ ಒಳ ಕ್ಕೇನ್ ಬರುತ್ ನೋಡ್ಬೇಕ
ಹಾ ಹ ಅಂದ್ರೆ ಇದು ಆ ಗ್ರೀಬೀಿಸ ಅಗ್ರಿ ಅಂದ್ರೆ ಹೊಲ್ದಲ್ಲಿ ಅಲ್ವಾ ಕೆಲ್ಸ ಮಾಡುವುದು ಹ್ಮ್ ಯಾವ್ ತರ
ಬಿಸ್ನೆಸ್ ಸೈಡ್ ಬಿಸ್ನೆಸ್ ಮಾಡ್ಬೋದು ಇದು ಆಗ್ರೋ ಕಂಪ್ನಿ ಫರ್ಟಿಲೈಸರ್ ಆ್ರೋ
ಹಣ
ಇದೆಲ್ಲ ಓನ್ ಮಾಡ್ಬೋದು ನವು ಬಿಸ್ನೆಸ್ ಆಗ್ಬೋದು
ಹೌದು
ಇವಾಗ ಫರ್ಟಿಲೈಸರ್ ಕಂಪ್ನಿಯಲ್ಲಿ ಹೋಗಬಹುದು ಹಂಗೆ ಪೆಪ್ ಪೆಪ್ಟಿಸೈಡ್ ಕಂಪ್ನಿಯಲ್ಲಿ ಹೋಗಬಹುದು
ಹ್ಮಲ್ಲ
ಹ್ಮ್
ಹ್ಮ್್ಮ ಮತ್ತೆ ಅಣ್ಣ ಏನು ಕಾಲೇಜ್ ಲೈಫ್ ಹೆಂಗ ೈತಿ ಹೆಂಗಿದ್ದಾರೆ ಫ್ರೆಂಡ್ಸು
ನಾವ್ ಅನ್ಕೊಂಡಂಗೆ ಇಲ್ಲ ಬಟ್ ಏನು ನಾವು ಪಿಯುಷ್ ಸೈಲಿ ಕಾಲೇಜ್ ಲೈಫ್ ಹಂಗ ೈತೆ ಹೆಿಂಗೈಐತೆ ಅಂತ ಅನ್ಕೊಂಡಿದ್ವಿ ಇಲ್ ಬಟ್ ಬೇರೆನೇ ಇದೆ
ಹ್ಮ್ ಹ್ಮ್ ನಾವಂದರು ಮಸ್ತ್ ಹ ನಮ್ದಂದ್ರು ನಮ್ದಂದ್ರು ಮಸ್ತ್ ಎಂಜಾಯ್ಮೆಂಟ್ ಅಣ್ಣ
ಹ್ಮ್ ನಮ ಅದು ಹಾಗೆ ಆಗಿತ್ತು ಫಸ್ಟ್ ನಾರ್ಮಲ್ ಬೇಸಿ ಮಾಡ
ಪಿ ಯುಸ ಪಿ ಯು ಸಿ ಎರಡು ವರ್ಷ ಆಯ್ತಲ್ಲ ಅಲ್ಲ ಅದರಲ್ಲಿ ಸ್ವಲ್ಪ ಜಾಸ್ತಿ ಅಂದ್ರೆ ಒಂದ್ ಫೋರ್ ಹಂಡ್ರೆಡ್ ಲೇಡೀಸ್ ಬಾಯ್ಸ ಸೇರೆ ಫೋರ್ ಹಂಡ್ರೆಡ್ ಮೆಂಬರ್ಸ್ ಇದ್ವಿ ಆಮೇಲೆ ಡಿಗ್ರಿ ಬರುತ್ತೆ ಅಂದ್ರೆ ಅವ್ರ ಎಲ್ಲಾರ ವೈಡ್ ಆದ್ರು ಬೇರೆ ಬೇರೆ ಕಡೆಗೆ ನಾವು ಮ ಮತ್ತೆ ಅದ್ರಲ್ಲಿ ಏನ್ೀ ಒಂದ್ ಫಿಫ್ಟಿನ್ ಮೆಂಬರ್ಸ್ ಅಷ್ಟೇ ಉಳ್ಕೊಂಡಿ
ಹೌದು
ಅವರು ಅದ್ರಲ್ಲಿ ನಾವು ಕಾಮರ್ಸ್ ಬಿಿಕಾಮ್ಗೆ ಫಿಫ್ಟಿ ಮೆಂಬರ್ಸ್ ಅಷ್ಟೇ ಜಾಯ್ನ್ ಆಗಿದ್ದು ಉಳ್ಕದವರು ಮತ್ತೆ ಮತ್ತೆ ಅವ್ರು ನರ್ಸಿಂಗು ಮತ್ ಬೇರೆ ಬೇರೆ ಕಡೆ ಎಲ್ಲ ಹೋದ್ರು
ಹಾ
ಮತ್ ಚೆನ್ನಾಗಿತ್ತು ನಾವು ವೀಕೆಂಡ್ ಅಂತ ಎಲ್ಲಾದ್ೂ ಹೊರಗ್ ಹೋಗ್ತಿದ್ವಿ ಮತ್ತೆ ಏನಾದ್ೂ ಹೋಟೆಲ್ಗೆ ಅಲ್ಲೇ ಇಲ್ಲ ಎಂತ ಸುತ್ತಾಡ್ಕೊಂಡು ಆರಾಮ್ಸೆ ಎಂಜಾಯ್ ಮಾಡ
ನಮ್ದ್ ಆಗಿದ್ದಿದ್ದಿಲ್ಲ ಪಫಸ್ಟ್ ಡಿಗ್ರಿ ಮಾಡಿದ್್ಮೇಲ್ ನಾನು ಪಫಸ್ ನಮ್ದು ಫಸ್ಟ್ ಇಯರ್ ಮುಗ್ದು ಮುಗ್ದೈತೆ ನಾನ್ ಬರೀ ಎಕ್ಸಾಮ್ಕೂ ಇಂಟರ್ನಲ್ ಎಕ್ಸಾಮ್ ಇದ್ದಾಗ ಅಷ್ಟೇ ಹೋಗ್ತಿದ್ದೆ
ಹಣ
ನಮ್ದು ಪ್ರೈವೇಟ್ ಇತ್ತಲ್ಲ ಹಗೆ ಒಂದ್ ಸ್ವಲ್ಪ ನಮ್ದು ರಿಲೇಷನ್ದಾಗ ಇತ್ತು ಕಾಲೇಜು ಎಕ್ಸಾಮ್ ಟೈಮ್ಗೆ ಹೋಗ್ತಿದ್ವಿ ಎಲ್ಲಾ ಎಕ್ಸಾಮ್ ಚೀಟಿ ಚೀಟಿ ಆಗ್ತಿತ್ತು
ನಮ್ದು ಬರೇ ಪ್ರೈವೇಟ್ ಇದ್ರು ನೋಣ ಬಾಳ ಸ್ಟ್ರಿಕ್ಟ್ ಇತ್ತು ಮೇಡಮು ಸರ್ ಎಲ್ಲರೂ ಹ್ಮ್ ಕ್ಲಾಸಿಗೆ ಕುೂತ್ಕೋಬೇಕು ಕ್ಲಾಸ್ ಕೇಳ್ಬೇಕು ಓದ್ಕೋಬೇಕು ಬರಿೀಬೇಕು ಆ ಕಡೆ ಈ ಕಡೆ ಹೊಳಿದ್ರೆ ಪೇಪರ್ ಕಷ್ಟ
ನಮಂಬಲ್ಲಿ ಹೆಂಗಂದ್ರ ಹಿಂಗ ಡೈಲಿ ಹೋಗೋ್ರ ಪ್ಪಿ ಬೇರೆ ಆಯ್ತು ಹಂಗ ಎಕ್ಸಾಮ್ ಡೈರೆಕ್ಟ್ ಎಕ್ಸಾಮ್ ಬರೋ್ರರಿಗೆ ಟಿ ಬೇರೆ ಆಯ್ತು
ನಮ ಕಡೆನೂ ಅದೇ ತರ ಇತ್ತು ಬಟ್ ಆದ್ರೆ ಅವರು ಅಷ್ಟು ಅಕ್ಸೆಪ್ಟ್ ಮಾಡ್ತಿದ್ದಿಲ್ಲ ಅಂದ್ರೆ ಡೈರೆಕ್ಟ್ ಎಕ್ಸಾಮ್ ಬರೋರ್ಗೆ ಕ್ಲಾಸ್ ಕೇಳಿ ಬರೆಯೋದ ಷ್ಟೇ ಬರ ಇಲ್ಲಾಂದ್ರ ಬೇಡ ಅಂತಿದ್ರು ಆದ್ರೆ ಇವಾಗ ಮಾತ್ರ ಹಂಗಿಲ್ವಂತೆ ಕವಾಗಲ್ಲ ದುಃ ಕೂ ಸೈ ಅಂತೆ ಹ ಅಂದ್ರೆ ಕ್ಲಾಸ್ ಸರ್ ಎಲ್ಲಾನು ಚೇಂಜ್ ಆಗಿದ್ದಾರಲ್ವಾ ಸೊ ಇವಾಗಿನ್ಸೊ ಇವಾಗಿನವರು ಎಲ್ಲರೂ ಅಲವ್ ಮಾಡ್ತಿದ್ದಾರೆ ಅಂತಂದ್ರು
ಹಾ ನಿಮ ನೇಮ್ ಏನಮ್ಮ
ಹ್ಣ
ನಿಮ ನೇಮು
ನಮ್ಮನೆ ನಮ್ ನಿಮ್ ಪ್ರಿಯಾಣ
ಮತ್ತ್ ಪ್ರಭಾವತಿ ಅನ್ಪತ್ತಲ್ಲ
ಅೌದು ನಮ ಸಿಸ್ಟರ್ ಗಣ
ಹೌದು ಅದು ಇದು ಯಾಪ ಯಾರು ಹೇಳಿದಾರ ನಿಮ್ಗ
ಅದು ನನ್ನ ಫ್ರೆಂಡ್ ಹೇಳಿದ್ಲು
ಓ ಹೌದು ನಿಮ್ ಫ್ರೆಂಡ್ಸ್ ಮತ್ತ ಯಾರ ಮಲ್ಲಿ ಇಲ್ಲ ಇದೆ ಅಪ್ಪ
ನನ್ ಫ್ರೆಂಡ್ ಅವರು ಅಂದ್ರೆ ಅವರು ಬೆಂಗ್ಗಳೂರಲ್ಲಿ ಇರ್ತಾಳಲ್ವಾ ಸೊ ಅಕ್ಕಿಗೆ ಅವ್ರ ಮನೆ ಬ ುಡೋರ್ ಏನು ಹೇಳಿದ್ರಂತೆ ಅದಕ್ಕೆ ನಾನು ಕೇಳಿದೆ ಹಿಂಗೆ ಅಂತ ಮತ್ತೆ ಅವಾಗ ಇದನ್ನ ಯೂಸ್ ಮಾಡುದು
ಎಷ್ಟ್ ದಿವ್ಸಿಂದ ಮಾಡ್ತ ತ ಇದ್ರಿ ಇದು
ಇದನ ಒನ್ ವೀಕ್ ಆಯ್ತಣ್ಣ ಅವಳು ಒನ್ ಅಂಡ್ ಹಾಫ್ ಇಯರ್ ಆಯ್ತು ಮಾಡ್ತಿದ್ದು
ಒನ್ ಅಂಡ್ ಹಾಫ್ ಇಯರ್ ಆಯತು ಕತ್ತ
ಅವ್ಳು ಮಾಡ್ತಿದ್ದು ನಾನ್ ಮಾಡ್ತಿದ್ದು ಇವಾಗ ಒನ್ ವೀಕ್ ಆಯ್ತು
ಅಂದ್ರ ಅವಳು ಈಗ ನಿಮ್ ಫ್ರೆಂಡು ಎಷ್ಟ್ ತಕೊಂಡಿರ್ಬೋದು ಅಮೌಂಟು
ಅವಳ್ದು ಟ್ವೆಂಟ ್ಟಿ ನೈನ್ ತೌಸಂಡ್ ಒಮ್ಮೆ ಫುಲ್ ಅಮೌಂಟ್ ಬಂದೈತೆ ಆಮೇಲೆ ಸೆವೆನ್ ಹಂಡೆ ಹ್ರೆ ಫೈವ್ ಹಂಡ್ರೆಡ್ ಮತ್ತೆ ತ್ರೀ ಹಂಡ್ರೆಡ್ ಹಿಂಗ ಫೋರ್ ಹಂಡ್ರೆಡ್ ಈ ತರ ಬಂದೈತೆ
ಇಲ್ಲ ಇವಾಗ ಟೋಟಲ್ ಹೆಂಗಂದ್ರೆ ಪೂರಾ ಆಫ್ ಅನ್ ಇಯರ್ ಆಗ್ಯದಲ್ಲ ಅಷ್ಟು ಎಷ್ಟು ಬಂದಿದೆ ಅಂತ
ಅದು ಹಾಫ್ ಆನ್ ಇರ್ ನ ಕೇಳಿಲ್ಲ ಟೋಟಲ್ಲ ಬಟ್ ಸೆಪ್ಟಂಬರ್ದಲ್ಲಿ ಅಷ್ಟು ಟ್ವೆಂಟಿ ನೈನ್ ತೌಸಂಡ್ ಬಂದೈತೆ ಅಂತಂದರು ಅದು ಇದು ರಿಷಿಪ್್ಟ ಹಾಕಿದ್ರಣ ನ
ಹಾ ಈಗ ನಿಮ್ಗೆ ಟು ಬಂದಿದೆ
ಸೆವೆನ್ ಹಂಡ್ರೆಡ್ ಅಷ್ಟ ಬಂದಿದೆ ಅಣ್ಣ ಈಗ
ಸೆವೆನ್ ಹಂಡ್ರೆಡ್ ಬಂದೈತಲ್ಲಪ್ಪ ಚಲೋ ನಮ್ದು ಈಗ ಆಹ ಐದ್ನೂರ ಹನ್ನೆರಡು ರೂಪಾಯನ್ ಬಂದೈ್ತ್ ನಮ್ಗ
ಓ ಹೌದಣ್ಣ ಡ್ರಾ ಮಾಡ್ಕೊಂಡಿರಣ್ಣ
ಹ್ಮ ಡ್ರಾ ಆಗಿದಾವಮ್ಮ ಈ ಸಧ್ಯ ಹೆಂಗಿದೆ ಅಂದ್ರೆ ರಿಸೆಕ್ಟ್ ಆಗಬಿಟ್ಟು ಕದ ಒಂದಿಸು
ನಂದುತ್ೀ ರರಿಜಕ್ಟ್ ಹಾಕಿದ್ದ್ಣ
ನ್ದು ಹದಿಮೂರು ಜೆಕ್ಟ್ ಆಗಿದೆ
ಅಯ್ಯೋ ಫಸ್ಟ್ ಕೇಳ್ಬೇಕಣ್ಣ ಅವ್ರಿಗೆ ಆಮೇಲೆ ಮಾಡ್ಬೇಕು
ಇಲ್ಲಮ್ಮ ನಮ್ ಕಡೆ ಇಲ್ಲಿ ನಮ ಹಾಸ್ಟೆಲ್ದಾಗ ಮೊದ್ಲೆ ಅ ಸ್ವಲ್ಪು ನೆಟ್ವರ್ಕ್ ಪ್ರಾ ಪ್ರಾಬ್ಲಮ್ ಇದೆ
ಹಣ
ಅದ್ರ ಸಂಬಂಧಿ ಸ್ವಲ್ಪ ಪ್ರೊಜೆಕ್ಟ್ ಆಗಿದಾವ ನಾ್ ಮಾತಾಡಿದ್ದು ಅವ್ರಿಗೆ ಕೇಳಲ್ಲ ಅವ್ರ
ಅನ್್ರೆಫ್ರೀ ಅಲ್ಲಿೇ ನೆಟ್ವರ್ಕ್ ಎಲ್ಲಿ ಇರುತ್ತೋ ಅಲ್ಲಿ ಹೋಗಿ ಮಾತಾಡ್ಬೇಕು
ನೆಟ್ವರ್ಕ್ ಎಲ್ಲಿ ಇರುತ್ತಾ ಅಲ್ಲಿ ಹೋಗಿ ಮಾತಾಡ್ಬೇಕಂದ್ರ ನಮ್ ಟೆರಸ್ ಬ ಕ್ಲೋಸ್ ಮಾಡಿಬಿಡ್ತಾರ ಹ ಕ್ಲೋಸ್ ಮಾಡ್ತಾರ ಗೇಟ್ನು ಎಂಟುವರೆಗೆ ಹಾಕಿ ಬಿಡ್ತಾರ
ಓ ಹೌದಣ್ಣ ಅಂದ್ರೆ ನೀವ ಇವಾಗ ಕ್ಲಾಸ್ ಮುಗುದಲ್ಲೇ ಮಾತಾಡ್ತ ಕ್ಕು
ಹ್ಮ್ ನೀವು ಇವಾಗ ನಂಬರ್ ಅವನಿಿಗೆೋ ಕಾಲ್ ಮಾಡಿದ್ರಲ್ಲ ಅವನ್ ನಂಬರ್ ಎಕ್ಸತ್ ನಿಮ್ಗ
ಅಂದ್ರೆ ನನ್ನ ಫ್ರೆಂಡೇ ವಾಟ್ಸಪ್ ಮಾಡಿದ್ದು
ಹೌದಾ
ಹಾ ಓಕೆ ಈ ಹಿ ಕಡೆ ಇರೋ ನಂಬರ್ ಎಲ್ಲಾ ನಂ್ ವಾಟ್ಸಪ್ ಮಾಡಿದ್ಲು ನಾನು ಒಂದ್ ಸ್ವಲ್ಪ ಕಾಲ್ ಮಾಡಿದ್ದ ಬಟ್ ಅವ್ರೆಲ್ಲಾನು ಫೈ್ ಫೈ್ ಕಾಲ್ಸ್ ಮುಗದ್ ಬಿಿಟ್ು ಅದಕ್ಕೆ ಇನ್ನು ಫೈ ಇನ್ನೊಂದು ಟೆನ್ ಇಲ್ವಾ ಟ್ವೆಂಟಿ ಕಾಲ್ ಮಾಡ್ಬೇಕು ಅದಕ್ಕೆ ನಂಗೆ ನಂಬರ್ಸ್ ಕೊಡು ಅಂದೆ ಅದು ಒಂದ್ ಲಷ್ಟೇ ಕಷ್ಟ ನಾಳೆ ದೋಡೋದು ಒಂದು
ಲಿಸ್ಟ್ ಕಳಿಸಿದ ನೀವು ನಿಮ್ ಫ್ರೆಂಡ್ಗೆ ರೆಫರ್ ಮಾಡ್ಬೇಕು ಆ ಆಪ್ು ಸುಮ್ ನಿಮ್ ಕ್ಲೋಸ್ ಇದ್ದವರು ಕೂಡನೆ ಅವರುನು ತರ್ಟಿ ಕಾಲ್ ಇರ್ತವ ಅವ್ರ ಮಾತಾಡೋನು ತರ್ಟಿ ಕಾಲ್ ಇರ್ತವ
ಅದೇ ಅಣ್ಣ ಅವರು ಯಾರ್ು ಮಾಡಿದಾರೋ ಅದ್ರದಲಿ ಇಷ್ಟ ಕಸಿದ್ದಾಳೆ ಅದ್ರಲ್ಲಿನೇ ಹಾ
ಈ ಸದ್ ನಿಮಗೂ ಹೆಂಗಂದ್ರೆ ಆ ಕಲ್ದಲ್ಲಿ ನಿಮ್ಗ ಹಚ್ಚಕ್ ಆಗಲ್ಲ ಒಂದೊಂದ್ ಟೈಮು ಏನೋ ಏನೋ ಅನ್ಕೊಂಡ್ ಬಿಿಡ್ತಾರ ಏನೋ ತಿಂಕ್ ಬರುತ್ತೆ ತಾಬ
ಹೌದು
ಯಾರು ಕ್ಲೋಸ್ ಇರ್ತಾರೆ ನೋಡು ಅವ್ರಿಗೆ ಯಾಪ್ ಹಾಕ್ಸೊಂಡು
ಹ ಅವ್ಳು ಮಾಡಿದ್ದು ಈ ಈಗ ನಮ ಫ್ರೆಂಡ್ ಒಬ್ಳೇ ಮಾಡಿದ್ದು ಮತ್ತೆ ಬೇರೆ ಯಾರು ಮಾಡಿಲ್ಲ ನಾನು ಕೇಳ್ದೆ ನಾವ್ ಹಬ್ಬ ಮಾಡಿದ್ದೇನೆ ಅಂತಂದ್ಲು ಅದಕ್ಕೆ
ಅದೇ ಅದು ಇವಾಗ ಮಾಡಿದ ಾರಲ್ಲ ಬಿಟ್ ಬಿಿಡ್ರಿ ಅದು ಇವಾಗ ನಿಮ್ ಫ್ರೆಂಡ್ ಯಾರಿಗಾನ ಅದು ಯಾಪ್ ಹಾಕು ಅಂತ ಹೇಳಿ
ಹಾ
ಅದು ಯಾಪ್ ಹಾಕೊಂಡು ನೀವು ಕಂಟಿನ್ಯೂ ಮಾಡ್ಬೋದು ಹಾ ಮಾಡ್ತೀರಾ ಮಾಡಿ
ಹಣ